ಹಲೋ ಹೇಳಿ ಹಾ ರೀ ಆರಾಮಿದ್ದೀರಿ
ಹಾ ಆರಾಮಿದೀ ನೋಡ್ರಿ ನೀವ ಆರಾಮಿದ್ದೀರಾ
ಹಾ ರೀ ಆರಾಮಿದ್ದೀನಿ ಆಯ್ತಾ ರೀ ಚಾ ಆಯ್ತು ರೀ ಜಸ್ಟ್ ಈಗ್ಲೇ ಆಯ್ತು ನಿಮ್ಮದು
ಹಾ ಈಗ್ಲೇ ಆಯ್ತು ನೋಡ್ರಿ ಜಸ್ಟ್ ಈಗ ಮಕ್ಕಳೆಲ್ಲ ಟ್ಯೂಷನ್ ಗೆ ಕಳಸಬಿಟ್ಟು.
ಚಾ ಕುಡ್ದು ಸ್ವಲ್ಪ ಶಾಂತಿ ತಗೊಳೋಣ ಅನ್ಕೊಂಡಿದ್ದೆ ನೋಡ್ರಿ.
ನಿಂದು ರಿ.
ಆಯಿತು ರೀ ನಂದು ಸೇಮ್ ನೋಡಿರಿ ಸೇಮ್ ಮಕ್ಕಳಗು ಕಳಿಸ್ಬಿಟ್ಟು. ಮಳೆ ಬರ್ತಿದೆ ಅಂತ ನನ್ ಮಕ್ಕಳು ಹೋಗಿಲ್ಲ ನೋಡ್ರಿ ಟೂಷನ್ ಇವತ್ತು.
ಹೌದ ಹೌದ್ರಾ ಏನ್ ಮಕ್ಳಿಗೆ ಹಾಲ್ಗಿಲ್ ಕೊಡ್ತೀರಾ.
ಹ್ ಹಾಲ್ ಕೊಡ್ತೀನ್ ರೀ ಬಂದ ತಕ್ಷಣ ಹಾಲ್ ಬಿಸ್ಕೆಟ್ ನಾನ್ ಇದ್ರೆ ನಾನ್ ಕೊಡ್ತೀನಿ ಇಲ್ಲಾಂದ್ರೆ. ರೀ ನಮ್ಮ ತಾಯಿ ಅಮ್ಮ ಇರ್ತಾರೆ ಅವ್ರ ಹತ್ರ ಇಸ್ಕೊಂಡ್ಬಿಡ್ತಾರೆ ರಿ.
ಹ ಹ್ಮ್ ಹ್ಮ ಹೆ ಜಾಸ್ತಿ ಮಕ್ಕಳಿಗ್ ಬಿಸ್ಕೆಟ್ ಕೊಡ್ಬೇಡ ರಿ. ಕೊಬ ಕೊಡ್ಬಾರ್ದು ಹೇಳ್ತಾ ಇರ್ತಾರಲ್ಲ ವೈದ್ಯರು.
ಹಾ ರೀ ಹಾ ಹಾ.
ಹ ಹಾ. ಯಾಕಂದ್ರೆ ಏನೋ ಇದಾಗುತ್ತಂತಲ್ಲ ರೀ ಹೊಟ್ಟೇಲಿ ಇನ್ಫೆಕ್ಷನ್.
ಹಾ ಹೌದು ಹೌದು ರೀ ಅ ಹೊಟ್ಟೇಲಿ ಅ ಅದು ಇಟ್ಟಿನ ತರ ಇಟ್ಟೆಲ್ಲಾ ಒಂದ ತರ ಕೂಡಿ ಇಟ್ಕೊಂಬಡ್ತಾರ.
ಹಾ ಆತರ ಆಗುತ್ತೆ ಅಂತೆ ರೀ ಬ್ರೆಡ್ ಆಗ್ಲಿ ಅವ ಬಿಸ್ಕೆಟ್ಸ್ ಆಗ್ಲಿ. ಮಕ್ಕಳಿಗ್ ಕೊಡೋದು ಒಳ್ಳೇದಲ್ಲ ಅಂತ ಹೇಳ್ತಾ ಇರ್ತಾರೆ.
ಹಾ ಅದೇ ಅದೇ ಹೌದು.
ಹಾಲಿನ್ ಕವರ್ ಏನ್ ಮಾಡ್ತೀರಾ ಅದನ್ನ ಇನ್ನ ಡೈಲಿ ದಿನಾಗ್ಲೂ ಹಾಲ್ ತರ್ತಿರಲ್ಲ.
ಆ ಅದ. ಅದು ಪ್ಯಾಕೆಟ್ ನ ಒಂದ್ ಕಡೆ ಇಡ್ತೀನಿ ರ ಎಲ್ಲ ಒಂದ್ ಕಡೆ ಇಟ್ಬಿಟ್ಟು ಒಂದೇ ಸರ ಅದ್ರಿಂದ ನಾನು ಏನಾದರೂ ಒಂದು ಯಸ್ ಮಾ ಯೂಸ ಮ ಸ ಆಗೋತರ ಮಾಡ್ತನಿ ನೋಡ್ರಿ.
ಹೌದಾ ಹಾ ನೋಡಿರಿ ನಾನು ಮೊದ್ಲಿಗ ಏನ್ ಮಾಡ್ತಾ ಇದ್ದೆ. ನನ್ನದು ಇದ ಬಿಡು ಏನ ಕೆಲ್ಸಕ್ ಬರಲ್ಲಾ ಅಂದ್ಬಿಟ್ಟು ಬಿಸಾಕ್ ಬಿಡ್ತಾ ಇದ್ದೆ ನಾನ್ ಅದನ್ನ. ಈಗಿಲ್ಲ ರೀ ಮೊನ್ನೆ ಒಂದ್ಸಲ. ಹಿಂಗೆ ಊರಿಗ್ ಹೋಗ್ಬೇಕು ಅಂತ ನಾನ್ ನಮ್ಮ ಮತ್ತೆ ಊರ್ಗ್ ಹೋಗಿದ್ದೆ. ಅವಾಗ ನಮ್ಮ ಅತ್ತೆ ಸೊಸೆ ಎಷ್ಟು ಚೆನ್ನಾಗ್ ಫ್ಲವರ್ ಮಾಡಿದಿದ್ದಾರೆ ಗೊತ್ತಾ ಅದನ್ನ.
ಹೌದಾ ರೀ ಏನ್ ಮಾಡಿದ್ರು.
ಅ ಇದು ಹೂ ಮಾಡಿದಾರ್ರೀ ಚೆನ್ನಾಗಿ ಬಾಗ್ಲಿಗಳ ಹಕ್ತತಿವಲ್ರರಿ ಬಾಗಿಲಿ ತೋರ್ರಣ ಅಂತೀವಲ್ಲ. ತರ ಮಾಡಿ ಹಾಕ್ಬಿಟ್ಟಿದಾರ ನೋಡ್ರಿ ನಾ ನಾವೇ ಇದು ಇದ. ವ್ರಿ ಕವರ ಅಂತ ಇದಾಗಬಿಡ್ತೀವ್ರಿ ನಾವು ಆರೆಂಜ್ ಪೇ. ಅನ್ಕೊಂಡಕೊಂಡ ಅಷ್ಟು ಚನ್ನಗ. ಮತ್ತೆ ಅವರು ನಾನ್ ಅದನ್ನೇ ಕೇಳ್ದ ಈ ತರ ಒಂದ್ ಮಾಡ್ಕೊಡ್ರಿ ಅಂತ. ಅವರು ಹೆಂಗ್ ಮಾಡುದು ಎಂತ ನಾನು ಕೇಳ್ದೆ ತಗೋಳ್ರಿ. ಈ ತರ ಈ ವಿಧ. ವಿಧಾನದಲ್ಲಿ ಮಾಡ್ಬೋದು ಅಂತ ಅಂದ್ರ. ಎಲ್ಲ ಹೇಳಿದ್ರಿ ನನ್ ಹಿಂಗೆ ನೋಡು ನಾನು ಏನ್ ಮಾಡ್ತೀನಿ. ದಿನಾ ಹಾಲಿನ ಕವರ್ ತಗೊಂಡ್ ಬರ್ತೀನಿ ಅಲ್ವಾ. ಅದನ್ನ ಅಂದ್ರೆ ಬಿಸಾಡಲ್ಲ ನಾನು ಅದನ್ನೆಲ್ಲಾ ದಿನ ಕೂ ಕೂಡಿಟ್ಟು ಕೂಡಿಟ್ಟು ಏನ್ ಮಾಡ್ತಾರಂತೆ ಅವ್ನ್ ನಂಗೆ ಜೋಡ್ಸ್ಕೊಂಡ್ ಇಟ್ಕೊಂಡು. ಅವನೆಲ್ಲಾ ಮೇಲೆ ಇದು ಬರುತ್ತಲ್ರರಿ ಹೆಸರುಗಳು ಬರ್ತಾವಲ್ಲ. ಅವನ್ನೆಲ್ಲ ಏನ್ ಮಾಡ್ತಾರಂತೆ ನೀಟಾಗ್ ತೊಳದ್ ಬಿಡ್ತಾರಂತೆ ಅವ್ರು.
ತೊಳದ್ರೆ ಹೋಗುತ್ತಾ ರೀ ಅದು.
ಹಾಹು ರೀ ತೊಳದ್ರೆ ಹೋಗುತ್ತೆ ನೋಡ್ರಿ ಅ ಬಿರೀ ಬೆಳ್ಳಗ ಆ ಬೆಳ್ಳಗ್ ಆಗ್ಬಿಡುತ್ತೇರಿ ಅದು ನಾವೇನ್ ಅನ್ಕೊಂತೀವಿ ಹೋಗಲ್ಲ ಅಂತೀವಿ. ಇಲ್ಲ ರೀ ನಮ ಅಕ್ಕ ಏನ ಮ ಚೆನ್ನಾಗಿ ಅದು ನೀ ಬಿಸಿನೀರ್ ಹಾಕಿ ತೊಳಿತಾರಂತೆ ನಮ್ ಅತ್ತೆ ಅವ್ರು.
ಹ್ಮ್ ಹ್ಮ್ ಹ್ಮ್.
ಹಾ ಆತರ ನೀಟಾಗಿ ತೊಳ್ದದು ಚಿಕ್ ಚಿಕ್ ಚಿಕ್ಕ ನಾವು ಈಗ ನಮ್. ಹೂವು ಯಾವ್ತರ ಬೇಕೋ ಆತರ ಕಟ್ ಮಾಡ್ಕೊಂಡು ಒಂದ. ಹ ಉದ್ದ ದಾರದಲ್ಲಿ ತಗೊಂಡು ಒಂದ್ ಒಂದ್ ಒಂದ್ಂದ್ತಾರೆ ನೋಡ್ರಿ ಎಷ್ಟ. ಚೆನ್ನಾಗಿದೇನ್ರಿ ನಾವೆ ಆಶ್ಚರ್ಯ ಆಗ್ತವ್ರಿ ನಾವು. ಈತ್ ಇದು ಕವರ್ ಇಂದ ನಾನೇ ಅನ್ಕೊಂಡಿದೀನ್ರಿ ಅವತ್ತು ಹೋಗ್ಬಿಟ್ಟು. ಬಾಗಿಲಿಗೆ ಹಾಕಿದ್ರ ಏನತ್ತೆ ಇದು. ತಗೋಂಡ ಬಂದಿದ್ದೀರಾ ಅಂತ ನಾನ್ ಕೇಳ್ರಿ ಏ ಇಲ್ಲಾನು. ತಗೊಂಡ್ ಬರ್ಬೇಕು ನನ್ಗೆ ಐಡಿಯಾ ಬಂತು ಈತರ ಮಾಡಿದ್ರೆ. ಚೆನ್ನಾಗಿರುತ್ತೆ ಅಂತ ಹೇಳ್ದುಳು. ನಾವ್ ನೋಡ್ರಿ ಏನ್ ಮಾಡ್ತೀವಿ ಅಲ್ಲಿ ಇಲ್ಲಿ ಬಿಸಾಡ್ತೀವಿ ಅದನ್ನ ಬಿಸಾಡಿ ಏನ್ ಮಾಡ್ತೇವಿ. ಆಕ್ಳಗಳು ತಿನ್ನೋದು ಆತರ ಎಲ್ಲಾ ಇದ್ ಮಾಡ್ತೀವಿ ನಾವು.
ಹೌದು ನೋಡ್ರಿ ನಮಗೆ ಪ್ರಾಣಿಗಳು ತಿಂದು ಬಿಡ್ತಾವ್ ಪಾಪ ಪ್ಲ. ಪ್ಲಾಸ್ಟಕ್ ಹಾಕ್ಬುಡ್ತಾವ್ ಬಾಯ್ಲೆಲ್ಲ ಹೊಟ್ಟೇಲಿ.
ನೋಡ್ರಿ ನಾವ್ ಹಂಗ್ ಮಾಡ್ತೀವಿ ಇಲ್ಲ ನಮ್ಗ್ ಕೆಲ್ಸಕ್ಕೆ ಬರಲ್ಲ ಬಿಡ್ ಅಂತ ಬಿಸಾಕ್ ಬಿಡ್ತವಿ. ಅದ್ರಿಂದಡರಿ ಒಂದ ಇದು ಇದೆಲ್ಲ ರಿ ಮಾಡಕೊಳ್ಳೋದು. ಇಲಾ ಎಷ್ಟು ನೀರ್ ನಮ್ಮತ್ತೆ ಏನ್ ಮಾಡ್ತಂದ್ರೆ ಚೆನ್ನಾಗಿ. ತೊಳದ್ಬಿಡ್ತಾರ ಎಲ್ಲ ಅಕ್ಷರಗಳೆಲ್ಲಾ ಹೋಗಿಸ್ ಬಿಡ್ತಾರೆರಿ. ಹೋಗ್ ಬಿಸಲಿ ಗೆ ಹೊಣಗಿ ಹಾಕ್ತಾರ ಅದನ್ನ. ಹುಣಗ್ಬೇಕಂತ ಕವರ್.
ಆತರ ಪಲಾನ್ ಹ ನೋಡ್ರಿ. ಈಗ ನೋಡ್ರಿ ನಾವ ಏನ್ ಮಾಡ್ತೀವಿ ದುಡ್ಡು ಹೆಚ್ಚಿಗೆ ಅಂತ ಹೊರಗಡೆ ಹೋಗಿ ತಗೊಂಡ್ ಬರ್ತೀವಿ. ನಮ್ಮ ಅತ್ತಿರ ಹಂಗಿಲ್ಲ ಹ್ಮ್ ಈ ಯಾಕ ಹೊರಗಡೆ ಹೋಗ್ತರ್ಬೇಕಂತ. ಎ ಒಂದ ಮಾಡ್ಕೊತಿದ್ದಾರೆ ನೋಡ್ರಿ. ಒಂದ ಇರ್ದ ಶೇಪಲ್ಲಿ ಇದ ಹಾ ರೀ. ತ್ತು ಹ ಇದ ಹೂ ಹಕಿ ಇದ್ರಲ್ಲಿ ಕಟ್ ಮಾಡ್ಕೊಂಡ್ ಬಿಡ್ತಾರೆ ಒಂದಕ್ ಪೋಣ್ಕೊಂತ ಪುಣ್ಸ್ಕೊಂತ ಪುಣ್ಸ್ಕೊಂತ ಬರ್ತದ ದೊಡ್ಡದಾಗಿದೆ ರಿ ಅದು.
ಹ್ಮ್ ಹ್ಮ್.
ಹಾ ಆತರ ಮಾಡಿದಾರ ನೋಡ್ರಿ ನಮ್ಮ್ ಅತ್ತೆ ಅವ್ರ ನೋಡ. ತುಂಬಾ ಖುಷಿ ಆಗ್ಬಿಡ್ತು ಅಪ್ಪ ಇದ್ರಲ್ಲೂನು ಈ ತರ ಕಲೆ ಇದೀನಾ ಅಂದಬಿಟ್ಟು. ಒಂದ್ ಅಕ್ಷರ ಕಾಣ್ಸಿಲ್ಲರೀ ಆ ತರ ಕ್ಲೀನ್ ಮಾಡಿದ್ರ ನೋಡ್ರಿ ಅವ್ರು.
ಹೌದು ರೀ ಹಾಗೆ ಇದು ಮದ್ವೆಗಳಲ್ಲಿ ನಮ್ಗೆ ಕುಡಿಯೋದಕ್ ಕೊಡ್ತಾರ ನೋಡ. ಆ ಲೋಟ ಮದವೆಗಳಲ್ಲಿ. ನಮ್ಗೆ ಮದ್ವೆಗ ಹ ನೀರ್ ನೋಟಗಳು ಅದ್ರಿಂದನೂ ನಾವು. ಮಾಡ್ಬೋದು ನೋಡ್ರಿ. ಹೂಗಳೆಲ್ಲ ಹಾಕಿ ಅದ್ರೊಳಗ ಹ್ಮ್ ಹ್ಮ್.
ಹ ಸಣ್ಣ ಸಣ್ಣ ಸಣ್ಣದಾಗ ಕಟ್ ಮಾಡ್ಬಿಟ್ಟು ಈ. ಈ ತರ ಇದ ಮಾಡ್ನು ಚೆನ್ನಾಗಿರುತ್ತೆ ಅದು ನೋಡೋಕು ಚ. ನಾವ್ ಇದ್ರಲ್ಲಿ ಟಿವಿಯಲ್ಲಿ ಅಕ್ಕ ಪಕ್ಕದಲ್ಲಿ ಇಡ್ಬೋದು್ರೀ ನೀವು ಅದ್ರಲ್ಲಿ ನಾವ್ ಮಾಡ್ಕೊಂಡು. ಈಗ ನೋಡ್ರಿ ಇನ್ನೊಂದ್ ಬಂದಿದೆ ಬಾಟಲ್, ಇರು ಅದನ್ನು ಕಟ್ಟ. ನೋಡ್ರಿ ಚಮಚಗಳು ರೀ ಚಮಚಗಳುನು ಹಾಗ. ನೋಡ್ರಿ ಅದು ಇದು ಬರುತ್ತಲ್ಲ ರೀ ಮುಚ್ಚಳ ಬರುತ್ತಲ್ಲಾ ಅದನ್ನ ಕೆಳಗಡೆ ಕಟ್ ಮಾಡ್ಬಿಟ್ಟು. ಕೆಳಗಡೆ ಅದನ್ನು ಮಾಡ್ಬೋದು ನೋಡಿ. ಅದನ್ನು ಇದನ್ ಮಾಡ್ತವಿ ಇದನ್ ಅನ್ಕೊಂಡಿರ್ತಿರಿ ನೀವು ನಿನ್ನೆ. ಇದೇ ಬಿಡು ಅನ್ಕೊಂಡಿರ್ತೀವಿ.
ಹಾ ನೋಡ್ರಿ ಎಷ್ಟು ಅನುಕೂಲ ಇದೆ. ನೋಡ್ರಿ ಪ್ಲಾಸ್ಟಿಕ್ನು.
ಹಾ ರೀಗೆ ಅಲ್ಲರಿ ಈಗ ವೇಸ್ಟ್ ಮಾಡೋದಕ್ಕಿಂತ. ಈ ತರ ಮಾಡ್ಕೊಂಡ್ರು ಚೆನ್ನಾಗಲ್ಲ.
ಮನೆ ಅಂದವಾಗಿ ಕಾಣ್ಸುತ್ತೆ ನೋಡ್ರಿ.
ನೋಡ್ರಿ ಇಂಗುಳು ಚುಮಚಾ ಆಕೋನು ಮಾಡತಿದಾರ್ ನೋಡ್ರಿ ಈ ತರ ಅಂದಕೊಂಡ್ರಿ.
ಹ್ಮ್ ಹ್ಮ್.
ಆಗಲ್ಲಾ ರೀ ಚೆನ್ನಾಗಲ್ಲ ರೀ ನಮ್ಮನೇನೂ ಚೆನ್ನಾಗ್ ಕಾಣುತ್ತೆ. ನಾವು ಹೌದು ನಮ್ ನಮಗೇನು ಅನ್ಸಕತತಿ. ನಾವೇ ಮಾಡಿರೋದ್ ನೋಡಪ್ಪಾ ನಾವ್ ಹೊರಗಡೆ ತಂದಿಲ್ಲ ಅನ್ನೋದು ನಂಗುಗೊತ್ತಿರುತ್ತೆ. ಮನೇಲಿ ಇರ್ತೀವಿ ಸುಮನೆ ಇದ್ದೀವಿ ಅಟ್ಲೀಸ್ಟ್ ಇದಾದ್ರೂ ನಮ್ ಹತ್ರನು ಈ ಕಲೆ. ಅನ್ಸುತ್ತೆ ರೀ ಮಾಡ್ಕೋಬೋದಲ್ಲ ರೀ ನಾವ್.
ಹೌದು ರೀ ಹೌದು ಹ್ಮ್.
ೇವಾರೀ. ಅವರು ಹಂಗೆ ನೋಡ್ರಿ. ಇಲ್ಲಿ ಅದೇನು ಬಟ್ಟೆ ಬರುತ್ತೆರಿ ಕ್ಲಾತ್ ಬಂದ್ಬಿಟ್ಟು. ಅದನ್ನು ಬಾಗ್ಲು ಒಡಾ ಮಾಡ್ಬಿಟ್ಟು ಹಾಕ್ತಾರಿ ನಮ್ಮ ಹತ್ತೆಯರು. ನಾವು ನೋಡ್.
ಮತ್ತೆ ಹೊಲ್ಮು. ಅದನ್ ಕಟ್ ಕಟ್ ಪಿಸ್ ಹ್ಮ್. ಕತ್ತರ್ಸಿರೋ ಬಟ್ಟೆಗಳನ್ನ ಅವರು ನಮ್ ಹಾಕಳೋ ಕೆಳಗ. ಕಾಲ್ ಕೆಳಗೆ ಹಾಕೊಳಕ ನೀಟಾಗಿ ಮಾಡಿ ಇಟ್ ಬಿಡ್ತಾರೆ ನೋಡ್ರಿ ಅವರು.
ಆಗ್ ನೋಡ್ರಿ ಕಲಾರ ಎಮ್ಮ. ಹಾಕ್ತಾರಿ ಅವ್ರು.
ಅದೇ ಅದೇ ರೀ ನಾ.
ಹಾ.
ಅದನ್ನ ಕತ್ತರಿಸಸ್ತಾರೀ ನೀಟಾಗಿ ಕತ್ತರಿಸಬಿಟ್ಟು ಕಾಲ್ ಕೆಳಗ್ ಹಾಕೊಳಕ್ಕ ಮನಲಿ ಅಂದವಾಗಿ ಕಾಣಸದಂತ ಎಲ್ಲಾ. ಚೆನ್ನಾಗ್ ಮಾಡಿರ್ತಾರೀ ಅದ್ರಿಂದ ನಾವೇ ಕೈ ಯಾರೆ ಮಾಡ್ಕೋಬಹುದು. ನನ್ ನನ್ ಗೆಳತಿ ಒಬ್ಳು ಕೈಯಾರೆ ಮಾಡಿ ಕೊಟ್ಟಿದ್ದಾಳೆ. ನನಗೆ,
ಹೌದ ರೀ ನೋಡ್ರಿ ಚೆನ್ನಾಗಲ್ಲ ರೀ ಅದುನು. ಹೇಳ್ತೀನಲ್ರಿ ನಮ್ಮತ್ತೆ ನಮ್ಮತ್ತೇವ್ರು ಹಂಗೆ ಮಾಡ್. ಹಾ ಬಾಗ್ಲಿಗೆಲ್ಲ ಮಾಡ್ಕೊಳೋದು ಬಾಗ್ಲು. ಬಾಗ್ಲಿಗೆಲ್ಲ ಬಾಗ್ಲ ತೋರಣಗಳನ್ನ ಮಾಡ್ಕೊಳ್ಳೋದು. ಅದ್ರ ಇನ್ನೇನ್ರೀ ನಬ. ನಾವು ಈತರ ನೋಡ್ರ ಮಳೆನಾ. ಂತೀ ನ ಪಂಚಮಿನ ಹಬ್ಬ ಮಾಡ್ತೀವಿ ನಾವು ನಮ್ಮ್ ಕರ್ನಾಟಕದಲ್ಲಿ ಜಾಸ್ತಿ. ಹಬ್ಬಗಳ ವಿಶೇಷತೆನೇ ನಮ್ಮ್ ಕಡೆ ಜಾಸ್ತಿ ಹಬ್ಬಗಳ್ದು.
ಹೌದು ರೀ ಹೌದು ಪಂಚಮಿ ಈಗ ಶ್ರಾವಣ ಸ್ಟಾರ್ಟ್ ಆಗುತ್ತಲ್ರರಿ.
ಅಬ್ಬಾನ.
ನಾವ್ ಮಾಡ್ತೀವ್ರಿ ಎಲ್ಲಾ ಒಂದ್ ತಿಂಗಗಳಷ್ಟು. ಒಟ್ಟು ನಾವು ಏನು ಏನು ಮುಟ್ಟಲ್ಲ ರೀ ಇಂತ ಅದು ಮೀಸ್ ಏನು ತಿನ್ನಲ್ಲ.
ಹ ಹಾ ಹಾ ಹಾ ಹೌದ್ರ ಅವ್ರೀ. ಇದ್ಷ್ಟನ್. ಇದನ್ನೇ ಇದಲ್ಲರಿ ಇದು ಬಂದು ಶ್ರಾವಣ ಮಾಸನೇ ದೇವ್ರಿಗೆಂತ ಪ್ರತ್ಯೇಕವಾಗಿರೋದಲ್ಲರಿ ಇದು.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
ಈ ಕೆಲವೊಬ್ರು ಏನ್ ಮಾಡ್ತಾರೆ ಬೆಳಗ್ಗೆ. ಬೇಗ ಪೂಜೆ ಮುಗಿಸ್ಕೊಡ ಆತರ ಎಲ್ಲಾ ಮಾಡ್ತಾರಿೀ ಈಗ ಕೆಲವೊ. ಒಬ್ಬರು ದೇವಸ್ಥಾನಗಳಿಗೆಲ್ಲ ಅಡ್ಡಾಡೋದು ಅದನ್ನೂ ಮಾಡ್ತಾರ್ರೀ ಈ.
ಹೌದು ರೀ ಹೌದು.
ಅೆ ನೋಡಿ ರಾಕೆ ಹಬ್ಬನು ಅಣ್ಣ ತಮ್ಮ ಅಣ್ಣ ತಂಗಿರ್ ಬಂದನನುೂ ಬಂತ. ಮುಂದಿನ ಹಬ್ಬ ಇನ್ನ ಹಬ್ಬಗಳು ಸ್ಟಾರ್ಟ್ ಇಿನ ನಮಗೆ.
ನನಗಂದು ನಮ್ಮ ಅಣ್ಣ ಬೇರೆ ಊರಲ್ಲಿ ಇದ ನೋಡ್ರಿ ಆ. ಕಡಾಕಿ ಕಟ್ಟೋದಕ್ಕೆ ನಾನಂತೂ ಕಾಯ್ತಾ ಇರ್ತೀನಿ ನೋಡಿ ಯಾಗ ಕಟ್ಬೇಕು ಅಂತ ಹೇಳಿ.
ಹ ದೇವಂತ್ರರ ಸಂಭ್ರಮ ಅಲ್ಲ ರೀ ನಮ್ಗೆ.
ಹ್ಮ ಹೌದು ರರಿ ಅದ.
ಬಾ ಯಾವದಾ ಇಲ್ಲ ರೀ ಎಲ್ಲಿಂದನೂ ಬಂದು ಅವ್ರು ಕಟ್ಟಿಸ್ಕೊಳ್ತಾರೆ ನಾವು ಕಟ್ಟ. ಕಟ್ಟಕೆ ಗಂಡನ ಮನೆಯಿಂದ ನಾವು ಹೋಗ್ತಾ ಇದವಿ. ಹೋಗ್ತೀವಿ ಅವ್ರ ಇದ ಒಂಂತರ ನಮ್ಗೆ ಖುಷಿ ಕೂಡ ಹಬ್ಬ ಇದು ನಮ್ಗೆ ರಾಕಿ ಹಬ್ಬ ಬಂದಬಿಟ್ಟು. ನಾವು ಅಷ್ಟೇ ರೀ ನಾವು ನಮ್ಮ ಅಣ್ಣನ್ ಕಟ್ಟಕ್ ಹೋಗ್ತಿವಿ ರಾಕಿನಾ. ನಮ್ ತಂಗಿ ಕಳೆಯು ನಮ್ಗ್ ಸಂಭ್ರಮನೆ ಸಂಭ್ರಮ ರೀ ಎಲ್ರೂ ಸೇರ್. ಒಬ್ಬ್ರೇ ಇರಿ ಅಣ್ಣನ.
ಹ ಹಾ ಹಾ.
. ಅವ್ರು ನಮಗ್ ಸ್ವೀಟ್ ತಿನ್ಸೋದು ನಾನು ಅವ್ರಗ್ ಸ್ವೀಟ್ ತಿನ್ಸೋದು.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
ನಮ್ ತಂಗ್ ನಮ್ ತ ಮಗಳಿಂದನೂ ಕ ಅವ್ರ ಅಣ್ಣಗೆ ಕೂಡ್ಸ್ಕೊಂಡು.
ಅದೇ ಒಂದ್ ಖುಷಿ ಖುಷಿ ಇರುತ್ತತ್ ನೋಡ್ರಿ ಹಂಗ.
ಈಗಿಂದ ಕಲ್ಸ್ಬೇಕಲ್ಲ ರೀ ಅವ್ರು ಏನ್ ಮಾಡ್ತಾರೆ ಇದ ಏನ್ ಬಿಡು ಅನ್ಕೊತಾರೆ. ಇವ್ರಗ ಅವ್ರಗ ಏನಾದ್ರು ಕೊಡೋದು ಗ ಗಿಫ್ಟ್ ಕೊಡ್ಸೋದು.
ಹ್ಮ್ ಹ್ಮ್ ಹುಡುಗರ ಏನಾದ್ರು ನಾವ್ ಹುಡುಗೊರೆ. ತದು ಅವದು ನಮಗೊಂದು ಉಡುಗ ಉಡುಗರೆ ಕೊಡೋದು.
ಅದ ಬರಿ ಖುಷಿ ಹುಡುಗರಕ್ಕಿಂತ ಹೆಚ್ಚಾಗಿ ಇದು. ಬಾಂದವಿ ನಮ್ಗೆ ಅಣ್ಣ ಅನ್ನೋದೊಂದ ಇದನೇ ಪ್ರೀತಿನೇ ಇದಲ್ಲ ರೀ ಇದು.
ಹೌದು ರೀ ಹೌದು. ನನಗಂದು ನಮಮ್ಮ ದೊಡ್ಡಣ್ಣಂದ್ರೆ ತುಂಬಾ ಇಷ್ಟ ನೋಡ್ರಿ ನಾ ಚಿಕ್ಕೋಳ ಇದ್ಲಂದ ಅಣ್ಣ ನಮ್ಮ್ ಅಣ್ಣನ ನೋಡ್. ನೋಕೊಂಡಿದಾರಲ್ಲ ನನ್ಗೆ ಅಮ್ಮ ಕೆಲ್ಸ ಬಿಟ್ಟು ಕೆಸ ಹೋಗ್ಬಿಡ್ತಿದ್ರ. ಅಣ್ಣ ಪಾಪ ನಂಗೆ ಅವರು ಕೆಲ್ಸಕ್ಕೆ ಹೋಗಿ ಮತ್ತೆ ಬಂದು ಮತ್ತೆ ನನಗೆ ಎಷ್ಟ. ನಾನ ಮಾಡ್ಸೋದ್ರಿಂದ ಎ ಎಲ್ಲಾ ನೋಡ್ಕೊಂಡಿದಾರ ನೋಡ್ರಿ. ಚಿಕ್ಕೋಳ ಇದ್ದಾಗ್ಲಿಂದ ಅದಕ್ಕ ನಮ್ಮ ಅ್ಣ ಏನೇ ಇರ್ಲಿ ನಮ್ಮ ಅಣ್ಣಗೆ ಹೇಳ್ಕೊಂಡ್ ಬಿಡುತ್ತೇನೀ ನಾನು‌.
ಹಾ ನೋಡ್ರಿ ಅದೇ ರೀ ಅದೇಂತರ ತಂದೆ ತಾಯಿ ಆದ್ಮೇಲೆ ಅಣ್ಣನೇ ಇಲ್ಲ ಅಂತಾರಲ್ವಾ.
ಅದೇ ನೋಡ್ರಿ ನಾನು ನಮ್ ತಂದೆ ಕಳ್ಕೊಂಡ. ನಲ ನಮ್ ದೊಡ್ಡಣನೇ ನಮ್ ತಂದೆ ಆ ಸ್ನಾನದ ಕೊಟ್ಬಿಟ್ಟೆ.
ಹ ರೀ ಅಣ್ಣನೇ ಕೆ ಒಬ್್ದ ಅಣ್ಣನ. ಇಲ್ಲಿ ಪ್ರಪಂಚ ಅಲ್ಲ ರೀ ಅವ್ರಗೇ್.
ಅದೇರಿ ಅದೇ ಮತ್ತೆ ರೀ ಮನೆಯಲ್ಲಿ. ಇನ್ನ ನೀವ ಏನು ಹೊಸದಾಗಿ ಏನಾದ್ರು ಮಾಡಿರ ರೀ.
ಹಾ ಇನ್ನ ಪ್ರಯೋಗ ಮಾಡ್ಬಿ ಈಗ ಹಬ್ಬಗಳು ಬಂತಾರ. ಇನ್ನದುೋಗ ಮಾಡ ಜೀನ. ಹಾ ರರಿೀ ಆಯ್ತ್ರಿ ಹೇಳ್ತೀನ್ ಖಂಡಿತವಾಗ್ಲೇ ಹೇಳ್ತೀನಿ ಅಲ್ರರಿ.
ಸರಿ ನನಗೆ ಸ್ವಲ್ಪ ಅಡಗೆ ಮಾಡ್ತೀನ್ ರೀ ಇಡ್ಲಾರಿ
ಹಾ ಸರಿ ರೀ ಇಡ್ರಿ ಹ್ಮ ಸರಿ ರಿ